ಹಾರ ಏನ್ ನಾನ್ ಹೇಳ್ದವಗ್ಗೆ ಹೇಳ್ತಿದ್ದೀರಾ ನಮಸ್ಕಾರ ಅಂತ
ಹಾ ನಂಗೆ ಒಂದ ಸಮಯಾಗ ಹೇಳೋಣ ಎಂದು ಅದು ಒಂದೊಂದ್ ಬಾರಿ ಹಂಗೆ ಆಗ್ಬಿಡದೆ. ಏನು ಕೇಳಲಿಲ್ಲ ನನಗೆ
ನಾನೇನು ಹೇಳಲಿಲ್ಲ ನಿಮಗೆ
ಹಾ ನೀವು ಮುಂಚೆ ಹೇಳ್ತಿರೋ ಇಲ್ಲ ಎಂದು ನಾನೇ ಹೇಳಿಬಿಟ್ಟೆ
ಹೌದಾ ಸರಿ ಏನ ಕೇಳೋಣ ಕರಿ ಮಾಡುದಲ್ಲನು
ಹೌದಾ ಏನು ಕೇಳಿ
ಏನಿಲ್ಲ ಯಾರೋ ಹೇಳಿದ್ರ ನಮ ಯಾರೋ ಒಬ್ಬರು ಸ್ನೇಹಿತ ನಿನ್ನ ನಿನ್ಲ್ಲಗೂಂತ
ನಿನ್ನೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ
ಯಾವ ದೇವಸ್ಥಾನಾಗ ಹೋಗಿದ್ದೆ ನನ್ಗ್ ಗೊತ್ತಿಲ್ದಿರಾ
ಏ ಇ್ದ ಕಣಪ್ಪಾ ನಮ್ಮ ಊರಿನ್ ಪಕ್ಕ ಶ್ರೀ ವೆಂಕಟೇಶ್ವರ ದೇವಸ್ಥಾನ ಇದೆ ಅಲ್ವಾ ಅಲ್ಲೇ ಹೋಗಿದ್ದೆ
ಹೌದಾ ನನ್ನನ್ನು ಕರಿಬೋದಿತ್ತಲ್ಲ ನಾನು ಬರ್ತಿದ್ದೆ
ಬಾ ಇನ್ನೊಂದ್ ಬಾರಿನಂತ ಕರಿತೀನಿ ಹೋಗ ಬರ ನಾನ್ ನಿನ್ಗೆ ಯಾವಾಗ ಬಿಡುವಿನ ಸಮಯ ಇರುತ್ತೈತೆ ಯ ಅವಾಗ ಕರ್ಕೊಂಡ್ ಹಯ್ತೀನಿ
ಹಂಬ ಬೇ ಭೇಟಿ್ರೆ ಮನಸ್ ಸ್ಫೂರ್ತಿಯಾಗಿ ನೋಡ್ಬೇಕಂತಂದ್ರೆ ನನ್ಗೂ ಆಸೆ ಗೊತ್ತಾ ನೀನ್ ಯಾವಾಗ ಹೋದಾಗ ನನ್ನ ಕರಿ ನಾನು ನಿನ್ ಜೊತೆ ಬರ್ತೀನಿ ಹರಿ ಎ ಮಾಡಿದ್ದಲ್ಲ ಎನ ಪರುಮ ಪಿಲ ಆಯ್ತು ನಮ್ ಜೊತೆಗ್ ಬೇರೆ ಯಾವ್ದರು ಕರ್ಕೊಂಡ್ ಹೋಗೋಣ ನಮ್ಗೂ ಪುಣ್ಯ ಬರುತ್ತ
ಹಾ ನಮ್ಮಿಂದ ಬೇರೆಯವರ್ಗು ದೇವರ ದರ್ಶನ ಆಗ್ಲಿ ಅಂತಾನ
ಅವಊರಲ್ಲಿರುವ ಮೇಶ್ವರ ದೇವಸ್ಥಾನಕ್ಕ ಹೋಗಿ ಏನ್ ಮಾಡ್ದ
ನಾನಾ ಅಲ್ಲಿ ಏನ್ ಮಾಡೋದು ಹ ದೇವಸ್ಥ ಸ್ಥಾನದ ದೇವರ ದರ್ಶನ ಪಡದೆ ಪೂಜೆ ಮಾಡಸ್ದ ಪ್ರಸಾದ ಕೊಟ್ರು ಬೆಲ್ದನ್ನ ತಗೊಂಡೆ ಹಾ ಒಂದ್ ಸ್ವಲ್ಪತ್ತು ಕೂತಿದ್ದು ಒಂದ್ ಸ್ವಲ್ಪ ಛಾಯಾಗ್ರಹಗಳನ್ನ ಇಟ್ಕೊಂಡು ಒಂದ್ ಸ್ವಲ್ಪ ಅಲ್ಲೇ ಸ್ವಲ್ಪ ಮನಸಿಗೆ ನೆಮ್ಮದಿ ಆಗೋರು ಗೂ ಕುೂತ್ಕೊಂಡು
ನೀವು ಒಬ್ಬ ಹೋಗಿದ್ರಾ
ಇಲ್ಲ ಇಲ್ಲ ನನ್ನ ತಂಗಿಯೂ ಸಹ ಬಂದಿದ್ದಳು
ಹೌದಾ ನೀನು ನಿಮ್ಮ ತಂಗಿ ಇದ್ರೆ ಸಾಕ ನಿಮ್ಗೆ ನಾವೆಲ್ರೂ ಬೇಡ್ವಾ
ಹಾಗ ಹಾಗೇನಿಲ್ಲಪ್ಪಬಾ ಮುಂದಿನ ವಾರ ಹೋಗಿ ಬರೋಣ ಅದಕ್ಕೇನಂತೆ
ಹ್ಮ
ನೀನು ಬಾ ನಿನ್ನ ಗೆಳತಿಯರನ್ನು ಅಥವಾ ನಿನ್ನ ಕುಟುಂಬದವರನ್ನು ಕರೆದುಕೊಂಡು ಬಾ ಹೋಗಿ ಬರೋಣ
ದೇವಸ್ಥಾನದಕ್ಕೆ ಹೋಗೋದ್ರಿಂದ ಏನು ಪ್ರಯೋಜನ
ದೇವಸ್ಥಾನಕ್ಕೆ ಹೋದ್ರೆ ಮನ್ಸ ಮಸಿಗೆ ಏನೋ ಒಂಥರ ನೆಮ್ಮದಿ ಸಿಗುತ್ತದೆ ಹಾ ಕೇಳುತ್ತಿದೆ ನಿಮ್ಮ ಮಧ್ವನಿ ಏನೋ ಒಂತರ ಮನಸ್ಸಿಗೆ ಶಾಂತಿ ನೆಮ್ಮದಿ ಹೌದು ಮತ್ತೆ ಭಕ್ತಿ ಮತ್ತು ಸಕಾರಾತ್ಮಕ ಚಿಂತನೆ ಹೆಚ್ಚಾಗುತ್ತದೆ ನಮ್ಮ ಯೋಚನೆಗಳು ಯಾವಾಗೂ ನಕಾರಾತ್ಮಕವಾಗಿಯೇ ಇರುತ್ತದೆ
ಅ
ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರ ದರ್ಶನ ಪಡೆದು ಆ ನಮ್ಮ ನಮ್ಮ ನೋವುಗಳನ್ನು ನಮ್ಮ ಪರಿಸ್ಥಿತಿಯನ್ನು ದೇವರ ಹತ್ರ ಹೇಳೇಳ್ಕೊಂಡಾರೆ ಅದೆನೋ ಅಂತ
ಹ್ಮ ಅಲ್ಲ ನನ್ಗೂ ನಿಮ್ಗೆ ಇಷ್ಟು ಗೊತ್ತು ಅಂತ ನನಗ್ ಗೊತ್ತ ಮತ್ತೆ ಎಲ್ಲ ಗೊತ್ತಾ ದೇವಸ್ಥಾನ ದೇವಸ್ಥಾನ ಹ
ನಿಮ್ಮ ನಿಮ್ಮ ಧ್ವನಿ ಸ್ವಲ್ಪ ಸ್ವಲ್ಪ ಕಡಿಮೆ ಆಗುತ್ತಾ ಇವೆ
ನೀವು
ನಾವು ದೇವವ ದೇವರ ಬಗ್ಗೆ ನ್
ಹಾ ಈಗ ಕೇಳಿಸ್ತಿದ್ಯಾ ಹ
ಈಗ ಕೇಳುತ್ತಿದೆ
ಹ ಅದೇ ದೇವಸ್ಥಾನ ಬಗ್ಗೆ ಹೇಳಿದ್ರಲ್ಲ ನೀವು ನಿಜವಾಗ್ಲೂ ದೇವಸ್ಥಾನಕ್ಕೆ ಹೋದ್ರೆ ಮನಸ್ಸಿಗೆ ಶಾಂತಿ ಸಿಗುತ್ತಾ ಹ
ಮನಸ್ಸಿಂದ ದೇವರನ್ನ ನಂಬಬೇಕು
ದೇವಸ್ಥಾನದಲ್ಲಿ ಯಾವ ಯಾವ ಕಾರ್ಯ
ಪರೀಕ್ಷೆ ದೇವರನ್ನು ಪರೀಕ್ಷೆ ಮಾಡೋ ರೀತಿಯಲ್ಲಿ ಓ ಯಾರೋ ಈ ತರ ಹೇಳ ನಾವು ಹೋಗಿ ನೋಡೋಣ ಏನಾಗುತ್ತದೆ ಏನು ಎಂದು ಆ ತರ ಹೋಗಿ ಪರೀಕ್ಷೆ ಮಾಡಿ ನೋಡಿದರೆ ಆಗೋದಿಲ್ಲ ನಿಮ್ಮ ಸಂಪೂರ್ಣ ನಂಬಿಕೆಯನ್ನು ದೇವರನ
ಇಲ್ಲಿ ಇರೀ ನನಗೆ ಸ್ವಲ್ಪ ಜಾಗ ಬಿಡಿ ಹೇಳುವುದಕ್ಕೆ ಹ ದೇವಸ್ಥಾನದಲ್ಲಿ ಯಾವ ಯಾವ ಕಾರ್ಯಕ್ರಮಗಳು ನಡೆಸುತ್ತಾರೆ
ದೇವಸ್ಥಾನದಲ್ಲಿ
ಯಾವ ಯಾವ ಕಾರ್ಯಕ್ರಮಗಳು ನಡೀತವೆ ಅಂತ
ಪೂಜೆ ಹ ಗೊತ್ತು ಗೊತ್ತು ಪೂಜೆ ಮಾಡ್ತಾರೆ ಭಜನೆಗಳನ್ನ ಮಾಡ್ತಾರೆ ಹೋಮಗಳನ್ನ ಮಾಡ್ತಾರೆ ಹೋಮಗಳು ಯಾವ ಯಾವದಾದ್ರೂ ವಿಶೇಷ ದಿನಗಳಿದ್ದರೆ ಅಥವಾ ದೇವಸ್ಥಾನ ವಾರ್ಷಿಕೋತ್ಸವ ಬೇರೆ ಯಾರಾದರೂ ಅವರ ಹುಟ್ಟಿದ ದಿನ ಒಂದು ಮಾಡಿಸ್ತಾರೆ ಮತ್ತೆ ಉತ್ಸವಗಳನ್ನು ಮಾಡಿಸ್ತಾರೆ ಅನ್ನ ಸಂಪರ್ಪಣೆ ಅನ್ನ ಅನ್ನದಾನವನ್ನು ಮಾಡ್ತಾರೆ ಈಗ ಸುಮಾರು ಇದ್ದಾವೆ ಪೂಜೆ ವಿಶೇಷ ಪೂಜೆಗಳು ವಿಶೇಷ ದಿನಗಳ ದಿಂದ ಎಲ್ಲಾ ಮಾಡ್ತಾರದ
ಹೌದು ನೀವು ಹೊಸಕೋಟೆಯಲ್ಲಿರುವ ಕಾಟೇರಮ್ಮ ದೇವಸ್ಥಾನದ ಬಗ್ಗೆ ತಿಳಿದುಕೊಂಡು ಇದ್ದೀರಾ
ಅಯ್ಯೋ ಅದು ನಮ್ಮ ಅಕ್ಕ ಅವರ ಊರಿನ ಪಕ್ಕದಲ್ಲಿಯೇ ಇದೆ ಆದರೆ ಇದುವರೆಗೂ ಒಂದು ಬಾರಿ ಎಷ್ಟೋ ಸಾರಿ ಅಂದುಕೊಳ್ಳುತ್ತೇನೆ ಗತ್ತಾ ಈ ಬಾರಿ ಊರಿಗೆ ಹೋದರೆ ಹೋಗಿ ಬರಬೇಕು ಹ ಹೋಗಿ ಬರಬೇಕು ಎಂದು ಆದರೆ ಇದುವರೆಗೂ ಒಂದು ದಿನ
ನಿಮ್ಮ ಧ್ವನಿ ಸ್ವಲ್ಪ ಕೇಳಿಸುತ್ತಿಲ್ಲ ಆ ನಾ ನಾನು ಇಪ್ಪತ್ತು ಮೂವತ್ತು ಸಾರಿ ಹೋಗಿರಬಹುದೇನು
ಓ ಅಷ್ಟು ಬಾರಿ ಹೋಗಿದ್ದೀರಿ
ಹೌದು ನನಗೆ ತುಂಬಾ ಅರಿಕೆಗ್ಲಿರುತ್ತೆ ನಾನು ನನ್ನ ಸ್ನೇಹಿತೆ ಎತ್ತಿನ ಗಾಡಿಯಲ್ಲಿ ಹೋಗುತ್ತೇವೆ ಗೊತ್ತಾ
ಎತ್ತಿನ ಕಾಡಿಯಲ್ಲಿಯೇ
ಹೌದು
ಈ ಬಾರಿ ಏನಾದರುೂ ಹೋದರೆ ಆ ಎತ್ತಿನ ಗಾಡಿಯಲ್ಲಿ ಹೋಗುವುದ ಒಂದತ್ತು ಒಂದು ನಿಮ್ಮ ದೂರವಾಣಿಯಲ್ಲಿ ಚಿತ್ರೀಕರಿಸಿ ನಮಗೂ ತೋರಿಸಿ ನಾವು ನೋಡುತ್ತೆವೆ
ನಿಮಗೆ ಚಿತ್ರ ಕಳುಹಿಸಬೇಕಾ
ಹಾ ಹೌದು
ಆಯ್ತು ನೋಡಿ ನಾನ್ ಹೇಳುದು ನೀವು ನಂಬುತ್ತ ಇಲ್ಲ ಅಲ್ವಾ ನಾನ್ ಎತ್ತಿನ ಗಾಡಿಗೆ ಹೋಗುತ್ತಿದ್ದೀನಿ ಅಂತಂದ ಹ
ನಂಬುತ್ತೇನೆ ಆದರೆ ಆದರೂ ನೋಡಬೇಕಲ್ಲವೇ ಹೇಗೆ ಹೋಗಿದ್ದೀರಿ ಎಂದು
ಹಹಾ ನಿಮ್ಗೆ ನೋಡಬೇಕಂತ ಆತುರತೆ ಅಲ್ವಾ
ಹೌದ ಹೌದು
ನಿನಗೆ ಯಾವ ದೇವಸ್ಥಾನ ಹಾ ನಾನು ದೇವರನ್ನ ನಂಬುತ್ತೀನಿ ಅದಕ್ಕಾಗಿಯೇ ನಾನು ಕಾಟೇರಮ್ಮಟ ದೇವಸ್ಥಾನಕ್ಕೆ ಇಪ್ಪತ್ತು ಸಾರಿ ಹೋಗಿ ಬಂದಿದ್ದೀನಿ
ಹೌದ ಇಲ್ಲ ನಾನು ಬೇರೆ ಕಡೆ ಎಲ್ಲ ತುಂಬಾ ಹೋಗ ನೆ ವಾರ ವಾರನು ಹೋಗುದನನೆ ನೀವು ದವರ ಬಳಿ ಕೇಳಿದುಕೊಂಡ ಒಂದು ಒಂದು ವಿಷಯ ಆಗತೆ ನಿಮ್ಮ ನಿಜ ಜೀವನದಲ್ಲಿ ನನ್ನರನೆ ಕೇಳುತ್ತಿದೆ ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳುತ್ತಿಲ್ಲ ನನಗೆ
ಈಗ ಕೇಳತಿದಯಾ
ಹಾ
ನಿಮಗೆ ಯಾವ ದೇವಸ್ಥಾ ಹ ಹೌದು ನನಗೂ ಅದೇ ಅನಿಸುತ್ತದೆ ಏನು ಮಾಡಕ್ ಆಗುವುದಿಲ್ಲ ನಿನಗೆ ಯಾವ ದೇವಸ್ಥಾನ ನನು ಹೆಚ್ಚು ಇಷ್ಟ
ನನಗೆ ಮಂತ್ರಾಲಯ ತಿರುಪತಿ ಕೇದಾರ್ನಾಥ್ ಧರ್ಮಸ್ಥಳ ಅಷ್ಟೇನು ಅಷ್ಟೇನು ಇಷ್ಟೇ ಅಲ್ಲ ನನಗೆ ಮಂತ್ರಾಲಯ ತುಂಬಾ ಇಷ್ಟ ನೀವು ಹೋಗಿದ್ದೀರಿ ಮಂತ್ರಾಲಯಕ್ಕೆ
ಹ
ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳುತ್ತಿಲ್ಲ ನನಗೆ
ಹ
ಹ್ಮ
ಹ ಅವನ್ನ ಭೇಟಿ ಮಾಡಿದ್ದೆ
ಮಂತ್ರಾಲಯಕ್ಕೆ ಹೋಗಿದ್ದೀರಿ ನೀವು
ಹಾ ಒಂದು ಬಾರಿ ಹೋಗಿದ್ದೆ
ಹೌದಾ ಯಾರ ಜೊತೆ ಹೋಗಿದ್ದೀರಿ
ನನ್ನ ಗೆಳತಿಯರ ಜೊತೆ ಆ ಐದಾರು ಜನ ಸೇರಿಕೊಂಡು ಬಸ್ಸಿನಲ್ಲಿ ಪ್ರಯಾಣ ಮಾಡಿ ರಾತ್ರಿ ರೋ ರಾತ್ರಿ ಅಲ್ಲಿ ಕೆಳಗಿಳಿದು ಮಂತ್ರಾಲಯವನ್ನು ದರ್ಶನ ಮಾಡಿಕೊಂಡು ಬಂದೆವು
ಗೆಳತಿಯರ ಜೊತೆ ಹೋಗುವುದು ಒಂದು ಸುಂದರವಾದ ಅನುಭವ ನಾನು ಎರಡು ಬಾರಿ ಹೋಗ ತ್ತನೆ
ನೀವೇ ಒಳ್ಳೆಯವರು ನಿಜ ಎರಡ ಬಾರಿ ಹೋಗಿದ್ದೀರಾ ನಾನು ಒಂದೇ ಸರಿ ಹೋಗಿದ್ದೀ ಇನಿ
ಹ ಈಗ ಈ ವರ್ಷದಲ್ಲಿ ಮತ್ತೆ ಒಮ್ಮೆ ಹೋಗಬೇಕು ಎಂದು ಒಂದು ಕೊಳ್ಳುತ್ತಿದ್ದೇನೆ ನನ್ನ ಹುಟ್ಟಿನ
ಕಮ್ಮಿ ಅಂದರೆ ಅಷ್ಟು ಇಷ್ಟ
ನಾನ್ ಅಂದುಕೊಂಡ ಹೋದಲ್ಲ ಅಲ್ಲ ಅದೇ ಪ್ರರಿಸುತ್ತದೆ ನಾನ ಏನಾದ್ರು ಹೇಳ ಕೊಂಡರು ನ ಅವರ ಜೊತೆ ಏನೋ ಹೇಳಿಕೊಂಡರೆ ಮನಸ್ಸಿಗೆ ಏನೋ ಒಂತರ ಸಮಾಧಾನವಾಗುತ್ತದೆ ಆ ದೇವರು ಮತ್ತೆ ಆಂಜನೇಯ ಸ್ವಾಮಿ ಇವೆರಡು ದೇವರು ನನಗೆ ಪ್ರಿಯ ವಾದ ದೇವರು
ಹೇಳಿಕೊಂಡಿರೋವೆಲ್ಲಾ ನಡೆದಿದ್ಯಾಾ
ಹಾ ನಡೆದಿದೆ ತಡವಾದರೂ ಸಹ ನಡೆದ ಅದೇ ನಡದೆ ಮೊನ್ನೆ ನಾನು ದೇವಸ್ಥಾನಕ್ಕೆ ದೇವಸ್ಥ ತನಕ್ಕೆ ಹೋಗಿದ್ದೆ ಅಲ್ಲವೇ ಕಳೆದ ವಾರ ರಾಯರ ಮಠಕ್ಕೆ ಆಗ ನಾ ನಾನು ಅಂದುಕೊಳ್ಳುತ್ತಿದ್ದೆ ನನಗೆ ಯಾವದಾದರೂ ಒಂದು ಕೆಲಸ ಸಿಕ್ಕರೆ ಸಾಕಪ್ಪ ಎಂದು ಮುಂದಿನ ಬಾರಿ ನಿನ್ನ ಸನ್ನಿಧಿಗೆ ಬರುವೋ ಅಷ್ಟರಲ್ಲಿ ನನಗೆ ಯಾವ್ದಾದ ಒಂದು ಕೆಲಸ
ಆಗಿದಯೇ ನಿಜ
ನಿಜ ಆಗಿದೆ
ಹೌದಾ
ಹೌದು
ಸರಿ ಮುಂದಿನ ಕರೆಯಲ್ಲಿ ಮಾತಾಡೋಣ
ಹಾ ಸರಿ
ಹತಾ